ಹ ಹ
ಯಾರಲ್ಲ
ಅ ಯಾರ್ ಕುಂತಾರ
ಇಲ್ಲ ಇಲ್ಲ ಯಾರಿರ
ಎವಡ ಈ ಕಡೆ ಕೊಂತ ರತ ಇವ
ಒಂಬ
ಯಾರು ಸೇರುಮ ನೀ ಸೇರ್ಬೇಕು
ಹಾ ಅಲ್ಲ ಬೇರೆರು
ಸಿಗಮ್ಮ
ಇಲ್ಲಿ ಬ್ಯಾಪ ಕ್ರ್ ಫೈ
ದು ದ್ ತರ್ಬೇಕ ಬ
ಹೌದು ಒ
ಹಾತ ಆತ
ಅವ್ರ ಅಶೋಕ ಯಾಕ ಬರ್ ನಿ ಹೋ್ರಿ
ಹ್ಮ ಚ
ಹ ಶಾಲಾಮ ಆರಾಮ ಆಾಮ
ಮಲ್ಲ ಪ ಒಕತ ಯಬರ
ಅಲ್ಲಿ ಹಾಕುವ ಅವ್ರಗ ಮಾತಾಡಿದು ನೀನ
ಯನ್ ಈಚರಿಡಪ್ಪಾಂತ
ಯ್ರ ಮಸ್ ಹ ಯೇಾರಾರ ಹಾ ಎನ್ ಕ ಮಾಡರ್ತ
ಹದು ಮುಟ ಬರ್ತಾರ ರಿನ ಸ್ಟೋರಿ ೀಪಟ್ರ ಬರಲ್ಲ ಬ ಹಾಗ ಯಾರಲ್ಲ ಯಾರ ತುಂಬ್ಯಾರ ಮಾಡಪ್ಪಸ್ಿಗೆ ಐಗ ರಕ್ಕ ಮಾಡ ನಾನಕ ಇದ್ದ ಅ ಹ ಯಾರ ಮುಖಡ್ತ ಇಲ್ಲ ಮೇಡಮ್ ರಕ್ಕದ ಇಲ್ಲ ನವು ನ ಹಲೋ ಹಾ
ಬರಾವ
ನ ತು ಕಡ ಕ ಕ
ಇ ಹಾರಿಿ
ನಾಮರ್ಗ ಚಾಕಡ್ ನಡಕ
ಹ ಹ ಬ ಹತ ಚಣ ಆಾ ಕಾಯಲ್ಲ ಆತ್ ಆತ್ ಮುಗಿತ
ಅ ಕತ ಆು ಮು ಶತು ಕಾಮ ಶತಿ ಹ ಮು ಏ ನರ್ ಮುಗಿದ
ವಕತ್ ವರಗ ಅ ಹಕಾ ಅದ ಹತ್ತು ಇಪ್ಪತ್ತು ಮೀಟ ಕಡಣ
ಹತ್ತು ನಿಮಿಷ ಹತ್ತತ್ತು ನಿಮಿಷ ಮ ಬತ ಮ ಬತ
ಷ್ಟ ಹಾ ಅಲ್ಲಿ ಕೊಡ್ತ ಅಲ್ಲಿ ಇದವಿ್ಯಾ ಇ
ಎಮ ಎ ಮಾಡಕ್ರ ದಕ ದಕಕ
ಇಲ್ಲಿ ಅಪ್ಪ ಹಕಂದಾರಲ್ಲಿ
ಆರಾಮ ಹೋಗ ಎಷ್ಟ ಆರಾಮಲ್ಲಕ ಚಂತನ್ ಮಕ್ಕಳ ನೋಡತ ಪಲ್ಲಸ್ಬೇಕ ೋಡಸಷ್ಟ ಮಣೆ ಕೊಡ ಬಣೆ ಕೊಡತ ಯ್ ಮಣ್ಣೆ ಕೊಡತ ಇರ್ತ ಮ ಕ ಎಲ್ಲಿಯ ಎಲ್ಲಿ ಅನುವಾಮ
ಹ
ವ ಇನ್ನ ಮಾಡಾರ ಎಂತಜ ಆ ಮೆಸ ಮಾಡ ಕೊ ಆಕ ಮಾತಾಡ್
ಹ ಸುಮನೆ ವಿ ರನೆವತ
ಎಷ್ಟ ರಕ್ಕ
ರೋಕ್ ಕೊಡ್ಲಿ
ಮಾಡ ಕುಟ್ಟು ಬಂದೋ ಮಾಡ ಕುಟ್ಟು ಬಂದು
ಬಾಸಲ್ಲ ವ
ಇಲ್ಲಿ ರಕ್ಕ ಬಿಡೋರರು ಯಾರ್ ಬೋಡ
ಕುದ್ರೆ ಅದಕ್ಕೆ ಈ ಕಡೆದ ಕುದ್ರೆ ಒಂದು ಕಕಲ್ಲ
ಹ
ಕ ಹಾ ಹಾ ಬಾ ಅದ್ರ
ಸಣ್ಣಾಗಲಿ ಕುದ್ರಿ ಸಣ್ಣಲ್ಲಿ ಅದ್ರಿ ಮಡ್ಸ್ಂತ ಒಬ್ ಬೋತ್ರ ಹೊಡ್ಸಂತದ ಹಾ ಅದಾವ
ಹಾ
ಹಾ ಹ್ಮಂತರ
ಕ್ಕ ಬ ಬದ ಮಾತ ರಾ ನೀಲ ಪುಣಿ ಮುಖ ಮಡಸನ್
ಹಲೋ
ಯಾರ ಯಾರ ಸಿಗ್ರೇಟ್ಗಳಡನತ್ತಾರ
ಯಾರ
ಅಟ ಬಡ ಮಾ
ಅದ ರೊಕ್ಕ ಇ್ದನ
ಕ್ಕೋಳ ದಂಂತೆ
ಆ
ಸಿಕ್ಕರು ಹೊಡಿದ್ದಂತೆ
ಆ
ಅ ಹೊಡಿತಿನಂತೆ
ಏ ಶಕ್ರಂಗ ಕ್ಯಪ್ಪಾ ಅಷ್ಟ ಎಳ್ ಕಳ್ಸ್ತಾರ ನೀ ಬಿೂಡ ತನಿಯ ಸಕ್ಕರ್ಣ
ಹಾ
ನಿ ಶಖರ್ ಬಿಡಾಂಗಿದ್ಯಾಾ
ನ ಬ್ಯಾಳಪನದ ಸಕ್ಕರ್ನ
ಎ ಯಕ
ಹಾ ಮತ್ತೆ ಆರಾಮ್ ಸಪ್ಪಿದೆ
ಹ ಏ ಹಂಗಷಾ ತಗಾರಪ್ಪ
ಅಲ್ಲ ಈಳಾಗಯತನ
ಯಾರ ತೆಂಗುಡತರದ
ಹಾ
ನಾನ್ ತೆಂಗು ಹೋಡ್ತಾರ ಅಂದೆ
ಹಾ
ನಳ ಯತು ಅಮಲೆ ರೊಕ್ಕ ಅಂತನ್ ಅವತ್ತ ಸ್ವಲ್ಪ ತತ್ರಾಸ ಆಗಲ್ ಕ್ವಾಟ್ರೆ ಆವತ್ತ
ಏನಯ್ಯಾವ ಎಷ್ಟು ಕೊಟ್ಟೀಧೀ
ನಾಲ್ಕು ಸಾವಿರ ಲೇ
ನಾಲ್ಕು ಸಾವಿರ
ಇನ್ನ ಕಟ್ಟಬೇಕು ಇನ್ನು ಎಂಟು ಸಾವಿರ
ನಾಲ್ಕ್ ಸಾವಿರ ಕಟ್ಟಿದ ಎಂಟು ಸಾವಿರ ಅಂದ್ರ ಹಂಗದ ಆಯ್
ಡಿಗ್ರಿ ಕಾಲೇಜ್ ಕಟ್ಟನ ಪತಾ
ನಾಲ್ಕು ಸಾವಿರ ಕಟ್ಟಯಾನ
ಮೂರುವರೆ ಸಾವಿರ
ಮೂರೂವರೆ ಸಾವಿರ ನಾಕ ಸಾವರ ತಗೋ ನೀನು
ಅದಕ್ ಅದಕ್ ಸಾವಿರ ಐಟ್ಯಾಕ್ ಅದಕ್ ಸಾವಿರ ನಾಲ್ಕವರ್ ಸಾವಿರ
ಹಾ ಮನೆ
ಮತ್ತ ಮನ ಕೇಳ ಪಾ ಪಾ ಇಲ್ಲಿ ಅಳಂಗ ಇದಾ
ಕೆಲಸ
ಯಾವ ಅವ್ನ ಅವ್ನು ಹೋಗ ಅವ್ನು ಐಟಐ ಕಾಲೇಜ್ ಬಿಡ್ತಾ ಮಾಡಿದ ಅವನು ಆ ಕಡೆ ಎಲ್ಲ
ಎಸಟ್ಟ ಬಂತದೆ
ಏ ಮೂ ಸಿರ ಆಯ್ತತ್ ಮೂರ್ ಸಾವಿರ ಆಯ್ತಾ ಮಾಡ್ತ ಅಂತ ಹೇಳಿ ಮೂರು ಮೂರು ಆಯಿತ ನಾಲ್ ಕಲೋ ಮಳ ನಾ ಮನತ್ರ ನೋ ರಂಡಿ ಮಗ
ಹಾ
ಆ ಮಾಡ ಅಂತ ಹೇಳ್ರ ಕ್ಯಾಚ್ ಕೊಡ ಅಂತ ಹೇಳಿ ಯಾರ ರೀತಿ ಕೊಡ್ಬೇಕ ಕೊಡ ನಿಂ ಆಯ್ತ್ ಮೂರ್ ಸಾವಿ ರೂಪಾಯಿ
ಅಲಯಪ್ಪಂಪ ತಗಸವೆ
ಮೂರ್ ಮೂರು
ಮೂರ್ ಸಾವರಂಗ ಇದೆ
ಮತ್ತೆ ನಾನ ಒಂದು ದಿವಸ ಸಾವಿರ ಆಯಿಲ್ಲ ಮನನು
ಅಲ್ಲ ಅವ ಎಷ್ಟು ನೀನು ಹದ್ನೈದದುನೂರ ಐವತ್ತು ಇದ್ದ್ ಬಂದಿದ್ವಲ್ಲ ಅಂಗೆ ಯಾವನುನ್ನ
ಹ್ಮ ಹಂಗೆ
ಹ್ ಬಾಯ್ರಬುಟ್ಟ ನನ್ ಖರ್ಚ ಕಲಸ
ರ್ಚಾಗ ಹೋದ್ರ ಕಾಲೇಜ್ ಇವತ್ತೇ ಮಾಡಕ್ ಕುಂತಿದ್ದೆ
ಹ್ಮ್
ಹ ಮಾಡ್ತ
ಮೂರ್ ಸಾವಿರ ಆದ್ ಅಲ್ಲ ಒಂದ್ ಹದ್ನೂರ್ ನೂರ ಐವತ್ತು ಒಂದ್ ಹದಿನೈನೂರ ಐವತ್ತು
ಹ್ಮ್ ಅದ ಅದ ಖರ್ಚ ಸಯೋ ಸಾರ ನಗ
ಸಾವಿರ ಮೂವತ್ತು
ಏ ಕೊಟ್ಟಿ ಒಂದು ಆರು ಬ ಒಂದು ಅದ ಒ್ಸರಿ ಅದಕ್ಕೆ ಕಟ್ಟಿರ್ಬಲ ಅದಕ್ಕ ಏನಯ್ತು
ಹ್ಮ್
ನಾ ಇನ್ನೂರು ರೂಪಾಯಿ ಕಟ್ಟಬೇಕು ಐಟಿ ಕಂಪೂಟರ್ ಎಕ್ಸಾಮ್ರ್ ಹೋದು ಇನ್ನೊಂದ ಹದಿನೈದು ದಿನದ ಅದ
ಹ್ಮ್
ಎಲ್ಲ ರಕ್ಕ ರಕ್ಕ ರಕ್ಕ ಇದ್ದವ ಕೊಡ್ತೇನ್ ಸರ್ ಕೊಡ್ತೇನೀ
ಹ್ಮ್
ಆಯ್ತಾಯಯ್ತು ಕೊಡಂತ ಅಂದ್ರ ನ ನೀ ನೋಡಪ ನೀವು ಡಿಗ್ರಿ ಕಾಲೇಜ್ ರಕ್ಕ ರಕ್ಕ ಸಾಾಯತಂಡೇವಾ
ಯ್ತಿನ ಈಗ ನಾಲ್ಕಕ್ ಸಾವಿರ ಕಟ್ಟಿದ್ದಿ ನಲ್ ಮೂರವರೆ ಸಾವಿರ ಕಟ್ಟಿದ್ದಿ ಮತ್ತೆ ಎಕ್ಸಾಮ್ ಬರ್ಯತಿ ಐದನೂರು ಕೇಳಳ್ತ ಅಂತ ಕೇಳಿದ್ರಿಲ್ಲ ಒಂದ ನಾಲ್ಕುವರೆ ಸಾವಿರ ಬರ್ತ ಹ ಸೆಮ್ಮಿ
ಆರ್ ಸಾವಿರಲ್ಲೇ
ಸೆಮ್ಮಿ ಆರ್ ಸಾವ್ರ ಆರುವರ್ ಸಾವ್ರ ಆರ್ ಸಾವ್ರ ಹೆಂಗ ಬರತ್?
ಅದ್ ಬೇರ್ ಯಾರ್ ಕಡ್ತಾರ ಮತ್ತೆ?
ಎಕ್ಸಾಂ ಫೀಸ್ ಮತ್ತೆ ಸಾವಿರ ಕಡ್ತೀವ?
ಏ ಎಕ್ಸಾಮ್ ಪೀಸ್ ಹಾಲ್ ಟಿಕೆಟ್ಸ್ ಅದ ಈಗ ಮೂರ್ವರ್ರ್ ಸಾವ್ರದ ಎಕ್ಸಾಮ್ ಆ ಎಕ್ಸಾಮ್ ಫೀಸ್ ಅದೖನ್ನೂರ್ ಎಷ್ಟಾಯ್ತು ಐದ್ಸಾವಿರಾಯ್ತು.
ಹ್ಮ
ಮೂರಂದ ಒಂದೆರಡು ಅಂದ್ರೆ ಐ ಐದ್ ಸಾವಿರ ಆಯತು ಆರ್ ಸಾವಿರ ರೂಪಾಯಿ ಎಕ್ಸಾಮ್ ಬರಿಯಕ್ಕ.
ಎಕ್ಸಾಮ್ಯಾಕ್ ಬರಿತಿ?
ಎಕ್ಸಾಮ್ ಬರ ಅದು ಇದುಲೇ ಇದು ಕಟ್ಟ ಯಿಟ ಕಕ ಅಂತ ಎರೂಲ್ಸ್ಗಲ್ಲ ಹದಿನದುದೂರು
ಹ್ಮ್ ಅಂದ್ರ ಈ ಸಾವಿರ ನಕ್ಕಲ್ ಮರಿಯಕ್ ನಕ್ಕಲ್ ಕೊಡಕ ಇಸ್ಕತಾನೇನು?
ಹ್ಮ್ ಸರಿಡತ ಹ
ಹಾ